ಹಲೋ.
ಹಾ ಅಲೋ ಹೇಳೋ ಅಣ್ಣ ಅರಾಮಿದಿಯ.
ಹಲೋ.
ಹಲೋ ಅಣ ಕೇಳ್ತುಲ್ ಆರಾಮಿದಿ ಇಲ್ಲ.
ಹಾ ಅರಾಮಿದಿನ್ ಪಾ ನೀ ಆರಾಮ್
ಹ್ಮ ನಾನು ಅರಾಮ್ ಅಣ್ಣ.
ಹ್ಮ್ ಏನ್ ಹೇಳೋದ್ಪ.
ಏನ್ ಇಲ್ಲಣ ಸುಮ್ನೆ.
ಹಾ.
ಹ್ಮ.
ಊಟ ಮುಗಿತ.
ಹ್ಮ.
ಊಟ ಮಾಡಿದೀವಿ ಸ್ವಲ್ಪ ಬರ್ಕದ ಬೆರದು ಬಿರಿಬೇಕು. ಹ್ಮ್ಮ್. ಹೆಂಗ್ ನೆಡಿತಾವ್ ಸ್ಟಡಿ.
ಹಾ ಅಣ್ಣ ಸ್ಟಡಿ ಎಲ್ಲ.
ಹ್ಮ ಅದೇ ಪೋಸ್ಟ್ ಬೇರೆ ಬುಟ್ರ.
ಹ್ಮ ಅದೇ ಪೋಸ್ಟ್ ಬಿಟ್ರಲ್ಲ ಅದ್ರ ಸಲ ಹೊಡಕುಂತಿನ್ ಇಗ.
ಹ ಹಾ ಹಾ.
ಹ್ಮ ಅಪ್ಲಿಕೇಶನ್ ಆಕ್ಬೇಕ ನೀ ಅಕಿದೆನಣ್ಣ ಅಪ್ಲಿಕೇಶನ್.
ಅಪ್ಪ ನಾ ಹಾಕಿಲ್ಲ ನ ನಂದು ಐ ಟಿ ಪಿ ಬರಲ್ಲ. ಸುಮ್ನೆ ಅಕಲ್ಲ. ಇದು ವಾರ್ಡನ್ ಪೋಸ್ಟ್ ಗೇ ಬುಟ್ಟಾರಲ . ಅದು ಆಗ್ಬೇಕಂತ್ ಮಾಡ್ದೆ ಬಟ್ ಇವಾಗ ಬರಲ್ ನಾಮವು ಬಿ ಎಡ್ ಕಂಪ್ಲೀಟ್ ಇರ್ಬೇಕಂತದಕ್. .
ಇದಾಗ ಬರಲ್ಲ ಅಂತ.
ಹಾ ಅದ ಬರ್ತದ ಏನ್ ಮಾಡ್ತಾವ್ ಗೊತ್ತಿಲ್ಲ ನನಗು ಅಷ್ಟೊಂದು ಬಟ್ ಒಬ್ರಿಗ್ ಕೇಳಿದೆ. ಅವ್ರು ಇಲ್ಲ ಬರೋಲೋ ಈಗ ನಿಮ್ದಿನ ಬಿ ಎಡ್ ರನ್ನಿಂಗ್ ಆದಲ್ಲ ಅಂತಂದ್ರು. ಬಿ ಎಡ್ ಏನಾದ್ರು ಕಂಪ್ಲೀಟ್ ಇತಂದ್ರೆ .
ಹೌದ ನಮ್ಮ ವಾರ್ಡನ್ ಸರ್ರಿಗ್ ಕೇಳ್ಬಕು ಇಲ್ಲಿ ಇದ್ರು ವಾರ್ಡನ್ ಸರ್.
ಹ್ಮ್ಮ್ ನಾನೇ ಹಚ್ಚಿಲ್ಲಪ್ಪಾ ಎಲ್ಲಿ ಅಂತ ಸುಮ್ನೆ ಈಗ ಅವರು ಅಕಡೆ ಯಕಡೆ ಇರ್ತಾರ್ ಏನಿಲ್ಲ. .
ಹ್ಮ.
ಅವರು ಇದ್ರಾಗ ಅವರು ಇರ್ತಾರ ಮತ್ತೆ ನಾವು ಎಲ್ಲಿ ಅಂತ ಕೆಸ್ ಕೇಳಕ್ ಹೋಗಿಲ್ಲ. .
ಮತ್ತ ಎಮ್ ಎ ಮಾಡಿದ್ರ ಬರಿಯಾಕ್ ಬರ್ದ ಅಂತ್ ಅಂದ್ರ ವಾರ್ಡನ್ ಪಾಸ್ಟಿಗೆ.
ಇಲ್ಲ ಇಲ್ಲ ಬರಲ್ಲ ಎಮ್ ಎ ಬರಲ್ಲ. ಬಿ ಎಡ್ ಅಷ್ಟೇ ಇದಾಗಿರ್ಬಕ್ ನೀ ಎಮ್ ಎ ಏನ್ ಬರೆ ಅದೇ ಕಾಲೇಜ್ ಲೆಕ್ಚರರಿಗ್ ಹೋಬಕ್ ನೀ ಹೈ ಸ್ಕೂಲ್ ಅಂಡ್ ಕಾಲೇಜ್.
ಹ್ಮ ಹ್ಮ.
ಎ ಎ ಯಾಕಂಗರು ಎ ಮಾಡ
ಅಂದ್ರೆ ವಾಡಸರ್ ಹ್ಮ
ಎ ಹೇಳ ಅದು ಎಮ್ಮೆ
ಬೋಡಪಕ್ಕಾಮ
ಹಾ ಬಿ ಆಡ್ ಬೇಕಾದುಕ್ ಇದರು ಎಂ ಏ ಎದಕ್ಂತಂದರು ಇದು ಕಾಲೇಜ್ ನಾಗ ಇಲ್ಲಾದ್ರೂ ಹೇಳ್ಬಹದ ಅಲ್ಲ ನೀ ಪಿ ಯು ಸಿ ಅಂಡ್ ಡಿಗ್ರಿ ಮ ಇದು ಪಿ ಯು ಹೈಸ್ಕೂಲ್ ಇವೆಲ್ಲಾನ ಹೇಳಬಹುದು ಹ ಆರಾಮ ಎಮ್. ಎ ಮಾಡ್ಕೊಂಡು ಗೌರ್ಮೆಂಟ್ ಆದರ ಸರಿ ಆಗ್ಲಿಕ್ಕಂದ್ರೂ ಪ್ರಾವೇಟ್ನಾಗ ಒಂದು ನಾಕ ಇದು ನಾ ಕಾಲೇಜ್ ಇದು ಮುಗತಲ್ವ ಗಲ್ಲ ದಿವಸ
ರ
ಹ್ಮ್ ಒಂದ್ ಮೂರಿಂದ ನಾಕು ಹಡ ಮುಗಿತು ಸದಿನಯಾಗ ಸುಮ ಒಂದ್ ಎಂಟ ಎಂಟು ಸಾವಿರ ಕೊಟ್ಟರು ಭ ಏನ್ ಪರಕ ಬೀಳಲ್ಲ ಆರಾಮಾಗಿ ಒಂದು ಮೂವತ್ತು ಮೂವತೈದು ಸಾವಿರ ರೂಪಾಯಿ ಆಯಕ್ ಹೋಗೋದ ಆರಾಮ್ಸೆ ಈ
ಆರಾಮ್ಸ ಮಾಡ್ಬೋ
ಹ್ಮ್ ಮತ್ತ ಒಂದ್ ಹತ್ ಸಾವಿರ ರೂಪಾಯಿ ಕೊಟ್ರ ಅಂದ್ರೆ ಮತ್ತ ಆರಾಮ್ ನಡತಾವ
ಹ್ಮ್ ಮತ್ತ ಹತ್ತ ಸಾವಿರ ಕೊಟ್ರ ಮತ್ತ ನ ಕೈಗಡೆರಾರಲ್ಲ
ಕ ನಟತ್ತ ಕಡೆ ಚಲ ಲತಟ ತುಕಲ ಸುಮ್ನೆ ಎಮ್ ಎ ಮಾಡ್ಕ ಕೆ ಎಸ್ ಎರ್ ಕ್ಲಿಯರ್ ಆಗ್ಬೇಕು ಅದೆಲ್ಲ ಭಾರಿ ಬೆಸ್ಟ್ ಆಗ್ತದಪ
ಕಸೆಟ್ ಕ್ಲಿಯರ್ ಆಯ್ತಂದ್ರಕ ಮತ್ತ ಜಾಬ್ ಅಪ್ಲೈ ಮಾಡ್ಬೇಕ ಆತ
ಹ ಹಾ ಕೇಸ್ ಅಡ್ಕ್ಲರ್ ಐತಂದ್ರೆ ನೀನ್ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಆದಂಗಗೆ ನನ್ಗ ಹೆಂಗಂದ್ರರು ಇವಾಗ ಹ ಕೇಸ್ ಅಡ್ ಕ್ಲಿಯರ್ ಆಯ್ತಂದ್ರು ಇವಾಗ ಗೆಸ್ಟ್ ತರ ಹೆಂಗ ತಗೋತಾರ ಇದ್ರಾಗ ಕಾಲೇಜನಾಗ ಆ ತರ ಇರ್ತದ ನೀ ನಂಗೆ ಗೌರ್ಮೆಂಟ್ ಆ ಕಡೆಯಿಂದಾನೇ ಪೇಮೆಂಟ್ ಬರ್ತಾನ ನನ
ಹ್ಮ್
ಹೆಂಗಂದಾರ ಇವಾಗ ಎಷ್ಟ ಅಂತ ಓದೋ ಅವರಿಗೆ ಇವರು ಪ್ರಿನ್ಸಿಪಾಲ್ ಅವ್ರ ಕಾಯಗ ಇರತದ ಅದು ಪೇಮೆಂಟ್ ಮಾಡ ಬಟ್ ನೀ ಕೆಸೆಟ್ ಕ್ಲಿಯರ್ ಮಾಡ ಕುಂದನರಲ್ಲ ಪೂರಾ ಇಲ್ಲಿ ಗೌರ್ಮೆಂಟ್ ಕಡೆಯಿಂದನಾನ ಬರ್ತದ ನೀ ಹಂಗೆ ಕಂಟಿನ್ಯ ಮಾಡಕೋ ಮಾಡ್ಕೊಂಡ್ರ ಪರ್ಮನೆಂಟ್ ಆಗೋ ಚಾನ್ಸ್ ಬಳಾರ ಕಲ್ಲ ಹಾ ಗೌರ್ಮೆಂಟ್ ಕಾಲೇಜ ಕೆಸೆಟ್ ಕ್ಲಿಯರ್ ಐತೆ ಅಂದ್ರೆ ಗೌರ್ಮೆಂಟ್ ಕಾಲೇಜನಾಗ ತಗೋತಾರ ನನದು ಹೆಂಗಲ್ಲ ಹೆಂಗಲ್ಲ ಅಂತಂದ್ರೆ ಅದು ಪರ್ಮನೆಂಟ್ ಲೆಕ್ಚರ್ಸ್ ಮ ನಿನ್ಗೆ ಏನ್ ಡಿಫ್ರನ್ಸ್ ಇರಲ್ಲ ಅ ಅಷ್ಟೇ ಸ್ವಲ್ಪ ಪೇಮೆಂಟ್ ನಾಗ ರೂಪಿ ರರಿ ಅಷ್ಟೇ ಮತ್ತೆ ಅದು ಬಿಟ್ರೆ ಏನಿರಲ್
ಹೌದಾ
ಹ್ಮ್ ಏನ ಇವಾಗ ಸ್ಟಾರ್ಟಿಂಗ್ನ ಕಸ ಹ್ಮ
ಹ್ಮ್
ಕಸಟ್ಟ ಹಾ ಹಾ ಇಲ್ಲ ಬಿ ಎಡ್ ಇವಾಗ ನಿಮ್ದು ಇನಡಿ ್ರಿ ಇವಾಗ ಮುಗ್ದಿಲ್ಲ ಡಿಗ್ರಿ ನ ಪುನಃ ನಗಬ
ಎಲ್ಲ ಇಲ್ಲ
ಅಂದ ಆಡ ಎಸ ಅಲ್ಲ ಮುಗ್ದಂಿ ಅಂದ್ರ ನಿ ಇನ್ನ ರಿಸಲ್ಟ್ ಬರ್ಬೇಕು ಅದುದು ಅಂದ್ರೆ ಇನ್ನ ಆಲ್ಮೋಸ್ಟ್ ಅಷ್ಟಲ್ಲ ಒಂದ ಆರು ತಿಂಗಳಾನ ಹೋಗುತ್ತೇ
ಆರು ತಿಂಗ
ಹ್ಮ್ ಇನ್ನ ಆರು ತಿಂಗಗಳುಳ ಹೋಗುತ್ತಾನ ಇವಾಗ ರಿಸಲ್ಟ್ ಬರ್ಬೇಕಂದ್ರೆ ಒಂದ್ ತಿಂಗಗಳು ಮೇಲ್ ಬಬೇಕಕ್ ನನ್ಗ್ ರಿಸಲ್ಟ್ ಬರ್ಬೇಕಂದ್ರೆ
ಹ್ಮ್ ಬೇಕುಣ
ಹ್ಮ ಅದಾದ್ಮೇಲೆ ಮತ್ತ ಅದೇ ಮತ್ತ ಅದೇ ಹೇಳ ನಲ್ಲ ನಾ
ಹ್ಮ್
ಂದು ಸಿಕ್ಸ್ ಸಮಯಂದು ಅದೇ ಒಂದ್ ವಾರ ಹೆಚ್ಚು ಕಡೆ ಬಿಡ್ತಾರ ಇವಾಗ ನಿಂದವ್ರ ರಿಸಲ್ಟ್ ಬಂದ ಆದ್ಮೇ ಅಲ್ಲ ಮ ಇವಾಗ ಹೆಂಗಂದ್ರು ಇವಾಗ ಬಿ ಎಡ್ ಫಸ್ಟ್ ಸೆಮ್ ಇದ್ದವರು ಆಲ್ಮೋಸ್ಟ್ ಸೆಕೆಂಡ್ ಸೆಮ್ ಎಕ್ಸಾಮ್ ಬ ಬರಿತಿರ್ಬೇಕು ಅವರು ಅವಾಗ ನಿಮ್ದು ಬಿ ಎಡ್ ಅಪ್ಲಿಕೇಶನ್ ಬಿಡ್ತನವ
ಹ್ಮ್
ಅವಾಗ ನಾವವು ಇದು ಬಿ ಎಡ್ ಸೆಕೆಂಡ್ ಸೆಮಿ ಎಕ್ಸಾಮ್ ಮುಗಕ ಥರ್ಡ್ ಸೆಮಿ ಕಾಲಿ ಇಟ್ಟಿರ್ವಿ ನಿಮ್ದು ಫಸ್ಟ್ ಇದು ಈ ಫಸ್ಟ್ ಟೈಮ್ ಅಪ್ಲಿಕೇಶನ್ ಬಿಡ್ತಾನ ಅಪ್ಲಿಕೇಶನ್ ಆಯಕೊಂಡು ಆ ಅಂದ ಇ ಇ ಬಿಡ್ ಪಫಸ್ಟ್ ಸೆಮ್ ಎಕ್ಸಾಮೆ ಉಗ್ದಿಲನಾ
ಹ ಏನ ಮುಗತಲ್ಲ ನಿಮ್ಮ ಮುಗಬೇಕಕ್ಲಗ
ಹ ಏನ ಫಸ್ಟ್ ಸೆಮ್ ಎಕ್ಸಾಮ್ ಮುಗ್ದಾದ್ಮೇಾಲವು ಮತ್ತತ್ ರಿಸಲ್ಟ್ ಬರ್ಬೇಕು ರಿಸಲ್ಟ್ ಬಂದ ಕ ನಡೀಬೇಕು ಮತ್ತ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿ ಮತ್ತ ಎಕ್ಸಾಮ್ ನಡಬೇಕು ಯಾಂದ್ರೆ ಆಲ್ಮೋಸ್ಟ್ ಅಲ್ಲಿ ಒಂದಂದು ಆರು ತಿಂಗಳು ಏಳು ತಿಂಗಳು ಹಓ್ತದೆ
ಹ ಅಂದ್ರೆ ನಿಮ್ದಿನ ಪರ್ಸ ಇದೆ ಎಕ್ಸಾಮ ಮಚ್ಚಲ್ಲಾ ತರತ
ರಳ ಕತರ
ಹ್ಮ್ ಹ್ಮ್
ಸ್ವಲ್ಪ ವೆಚ್ಚ ಕಡಿಮೆ ಆಗ್ಬೋದು ಹಳ್ಕ್ ಆಗಲ್ಲ
ಹ್ಮ್ ಹ್ಮ ಹೌದ ಸರಿ
ಅಂದ್ರ ನಿಂದು ಎಕ್ಸಾಮ್ಿ ಬಿಎಡ್ ಅಪ್ಲಿಕೇಶನ್ ಬಿಟ್ಟಾಗ ಅಪ್ಲಿಕೇಶನ್ ಹಾಕಿದ ಅಂದ್ರೆ ಗೌರ್ಮೆಂಟ್ ಸೆಲೆಕ್ಷನ್ ಆಯ್ತಂದ್ರೆ
ಹ್ಮ
ಬಸ ಅಲ್ಲ
ಅದ ಎಲ್ಲಣಲ್ಲ ಕಾಲೇಜ್ ಹೋಗಕ್ ಅಂತರ್ಬೇಕಂತಂದ್ರೆ ಒಂದು ಆರು ತಿಂಗ್ ಆ್ಬೇಕು
ಹಾ ಓ್ತದ್ ನೋಡ ಒ್ ಆರು ಆರು ತಿಂಗಳು ಭ ಓ್ತದ ಏಳು ತಿಂಳ ಭ ಓ್ತದ
ಹ ಮತ್ತೆ ನಿಂದೆ ಇದು ಮುಗಿದ್ಮೇಲೆ ನೀನು ಮೂರ್ ತಿಂಗಳ ಅಪ್ರ ಇದು ಮಾಡಿದ್ದೆ ಸ್ಪೋಕನ್ ಮಾಡಿದ್ದ
ಹಾ ಮತ್ತೆ ಅದು ಮೂರ್ ತಿಂಗಳ ನಾಡಿನಿ ಭಯ ಅಂದ್ರ ಇದದು ನಂದ ಡಿಗ್ರಿ ಮುಗ್ದಾದ್ಮ್ಯಾಲ ಇಲ್ಲ ಒಂದ್ ತಿಂಗಳು ಎರಡು ತಿಂಗಳು ಊರಾಗಿದ್ದಾನ
ಹಓ
ಆಲ್ಮೋಸ್ಟ್ ಅಲ್ ಒಂದ್ ತಿಂಗಗಳಾನ ಇದ್ದ ಅದಾದ್ಮೇಾಲ ಮತ್ತ ಮ ಮೂರು ತಿಂಗಳು ಅಲ್ಲಿ ಬಂದೆ ಮತ್ತ ಗೆಸ್ಟ್ ಆಐ
ಹಾ ಬಟು
ಹಾ ಮೂರು ತಿಂಗಳು ಬಂದ ಆದ್ಮೇಾಲ ಅದು ಮೂರು ತಿಂಗಗಳು ಮುಗಿಸಕೊಂಡ ಮತ್ತ ಊರಾಗ ಒಂದು ಮೂರಿಂದ ನಾಲ್ಕು ತಿಂಗಳು ಇದ್ದ ಅ ಆಡೆ ಒಂದು ಏಳು ತಿಂಗಳಗೆ ಹೋದಂಗ ಆಗಾದ್ ನೋಡಿ
ಷ್ಟ ಟ್ರನ್ಸ್ ಮಾಡ ನಿಮಗೆ
ಹ್ಮನ್ ಅಷ್ಟ ಆಗಾದ ನಂತರ ಅದಕ್ಕೆ ನೋಡ್ ಅಪ್ಲಿಕೇಶನ್
ನಾ ಅದೇ ಬೇಡಲ್ಲಿ ಲೋಕಲ್ಾಗ ಮಾಡಿ್ರೆ
ಹಾ
ಇಲ್ಲ ಇ ಹಾಸ್ಟಲ್ಗ ತ್ರಐತಂತೆ ನಾನು
ಹ್ಮ್ ಅದ ನಡಿತಂದ್ಬ ನೋಡ್ ಅದೆಲ್ಲ ಅಲ್ಲೇ ನೀ ಇದ್ದಲ್ಲೇ ಮಾಡ್ಕ ಕುಂದು
ಹ್ಮ
ಮಾಡ್ಕೊಂಡರು ಬಿ ಇನ್ಡತದ
ಮತ್ತೆಲ್ಲಿ ಇಲ್ಲ ನಾ ಇದಲ್ಲ ಗೌರ್ಮೆಂಟ್ ಆಗಕಲ್ಲಣ
ಇಲ್ಲ ಆತದ ರಿಸಲ್ಟ್ ಚಲೋ ಇತ್ತ ಅಂದ್ರೆ ಆತದ ಯಾಕಂದ್ರೆ ಫಸ್ಟ್ ಲಿಸ್ಟಗ ಬೇರೆ ಕಡೆಗ ಅಂದ್ರೆ ಫಸ್ಟ್ ಲಿಸ್ಟಿಗೆ ನಿ ಹೆಸರು ಬಂತ ಅಂತ ಇಟ್ಕೋ ರಿಸಲ್ಟ್ ಒಂದು ಏಟಿ ಫೈವ್ ನೈಂಟಿ ಇತ್ತ ಅಂತ ಇಟ್ಕೋ ಹ ಒಂದು ನೀ ಹಾಕಿರೋ ಅಪ್ಲಿಕೇಶನ್ದಾಗ ಫಸ್ಟ್ ಲಿಸ್ಟಿಗೆ ಹೆಸರು ಬಂದಿದಂತ ಆ ಬಟ್ ನೀ ಚಾಯ್ಸ್ ಮಾಡಿರೋಂತ ಕಾಲೇಜ್ ಬರ್ಲಿಕ್ಕೆ ಅಂತು ಸೆಕೆಂಡ್ ಲಿಸ್ಟ್ ಅಪ್ಲೈ ಮಾಡ್ಬೇಕ ನೀ
ಹಾ
ಸೆಕಂಡ್ ಲ್ಟ್ಗೆ ಅಪ್ಲೈ ಮಾಡ ಅಂದ್ರೆ ಅಲ್ಲ ಬರ್ತ ನೀ ಇದಲ್ಲೇ ಬರ್ತದ ಅಲ್ ಯಾಕಂದ್ರೆ ಫಸ್ಟ್ ಲೀಿಸ್ ನಾಗ ಹೆಸರಿ ಇರ್ತದಲ್ಲಾ
ಹಾ ಹಾ
ಇ ಸ್ವಲ್ ಜಾಸ್ತಿ ಇದು ಮಾಡ್ತಾರ ಅವರು
ಹೌದಾ
ಹ್ಮ್ ಇದ್ದಲ್ಲ ಬರ್ತದ
ಮತ್ತೆ ಇವಾಗ ನಮ್ಮ್ ನಮ್ಮ್ಳ್ಳಯಂದ ಬಿ ಎಡ್ ಕಾಲೇಜ್ ಅದು ಗೌರ್ಮೆಂಟ್ ಕಾಲೇಜ್ ಏನ ಪ್ರೈವೇಟ್
ಇಲ್ಲ ನಿಲ್ಲಿ ಹಂಗ ಇರಲ್ಲ ಎಲ್ ತಪ್ಪು ಗೌರ್ಮೆಂಟ್ ಪ್ರೈವೇಟ್ ಅಂತ ಂತನು ಆ ಒಟ್ಟನಲ್ಲಿ ಬಡ ಕಾಲೇಜು ಒಂದು್ ಕಾಲೇಜ್ನ್ಯಾಗ ನೂರ ಅಡ್ಮಿಷನ್ ತಗೋಬೇಕ ಅವ್ರ ನೂರು ಹಾ ನೂರ ಅಡ್ಮಿಷನ್ದಾಗ ಐವತ್ತಷ್ಟೇ ಪೇಮೆಂಟ್ ಸೀಟ್ ಇರ್ತಾವ ಇನ್ನು ಐತ್ತು ನೀವೇಏನು ಗೌರ್ಮೆಂಟ್ ಅಪ್ಲಿಕ ೇಶನ್ ಮುುಟ್ಟಾಗ ಹಾಕಿರ್ತಿರಲ್ಲಾ
ಹ್ಮ
ಅದ ಐವತ್ತು ತಗೋಬೇಕವು ಕಾಲೇಜ್ ಅವಾದ್ದಾನ ಇರ್ಲಕ್ ಅದು ಅಂತರ ಹಿಂಗ ಪ್ರೈವೇಟ್ ಸಂಸ್ಥೆದನ ಇರ್ಲಾಕ್ ಗೌರ್ಮೆಂಟ್ ಅನ ಇರ್ಲಾಕ್ ಅದ ಏನ್ ಸಂಬಂಧ ಪಡಲ್ಲ ಇಲ್ಲಿ ನೀ ಎ ಒಟ್ಟೆಯನ ಗೌರ್ಮೆಂಟ್ ಸೀಟ್ ಒಂದ್ ಐವತ್ತು ತಗೋಬೇಕು ಪೇಮೆಂಟ್ ಸೀಟ್ ಒಂದ್ ಐವತ್ತು ತಗೋಬೇಕು
ಆಯ್ತನ್ನೋಡ ತೋಣ ಈ ಕಸ ತೋಣ
ಹಾ ಸರಿ